ಆರಾಮಾಗಿ ಮತ್ತೆ ಸಮಾಚಾರ
ಹೇಳ್ಬೇಕು
ಜೀವನದಲ್ಲಿ ಸಮಯ ತುಂಬಾ ಮುಖ್ಯ
ಹೌದು
ಏನ್ ಹೇಳ್ತೀರಾ ಷ
ಸಮ್
ಮತ್ತೆ ತಿಂಡಿ ಆಯ್ತಾ
ಹೌದು ಸಮಯ ಕಳದು ಕಲ್ದು ಹೋಗಿರೋ ಸಮಯ ಮತ್ತೆಲ್ಲ ಹ ಆಯ್ತು ನಿಮ್ದು
ನಂದು ಆಯ್ತು
ಹ್ಮ ಅನ್ ಏನ್ ಮಾಡ್ತಿದ್ದೀರಾ
ಪರೀಕ್ಷೆಗೆ ಸಿದ್ಧತೆಗ ಹಲೋ
ಹೌದು
ಪ ಪರೀಕ್ಷೆ ಸಿದ್ಧತೆಗಳನಾ ಮಾಡ್ತಾ ಇದ್ದೆ
ಹೌದಾ ನಾನು ಹಂಗೆ ಸುಮ್ನೆ ಕುೂಂತಿದ್ದೆ
ನಿಮ್ಮ ಬಾಲ್ಯದಲ್ಲಿ ನಿಮ್ಮ ಶಾಲೆಗಳಲ್ಲಿ ಹೇಗಿರ್ತ್ತುತ್ತು ನಿಮ್ಮ ಅನಂತಗಳೇನು ಶಾ ಶಾಲೆಗಳಲ್ಲಿ
ತುಂಬಾ ಚೆನ್ನಾಗಿರ್ತಿ ಇದು ನಮ್ಮ ನಮ್ಮ ಸ ನಮ್ಮ ಶಾಲೆಯಲ್ಲಿ ಆ ನಮ್ಮ ಶಿಕ್ಷಕಿಯವರು ಅವರು ತುಂ ತುಂಬಾ ಮಕ್ಕಳಿಗೆ ತುಂಬಾ ಮದವಾಗಿ ಮಾತಾಡಿದ್ರು ಮಾತು ಅಂದ್ರೆ ಇವಾಗ ಏನಾದರು ಹೇಳಿದ್ರೆ ಓ ನಮ್ಗೆ ಮನೆ ಕೆಲ್ಸ ಅಂತ ಹೇಳಿ ಒಂದ್ ಹೋಮ್ವರ್ಕ್ ಎಲ್ಲ ಕೊಡ್ತಿದ್ರು ಅದನ್ನೆಲ್ಲಾ ಮಾಡ್ಕೊಂಡ ಮಾಡ್ಕೊಂಹೋದ್ರೆ ಯಾರ್ ತು ಚೆನ್ನಾಗ್ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಸ್ಟಾರ್ ಕೊ ಕೋಡ್ತಿದ್ರು ಒಂದೊಂದ್ ಚಿಕ್ ಚಿಕ್ ಸ್ಟಾರ್ ಆಕ್ತಿದ್ರು ತುಂಬಾ ಚೆನ್ನಾಗ್ ಅನ್ಸಿತು ಅದ್ರಂದ ತುಂಬಾ ಆಸಕ್ತಿ ಹೌದು ನಾನಿನ್ನು ಚೆನ್ನಾಗ್ ಮಾಡ್ಕೊಂಡ್ ಹೋಗ್ಬೇಕು ನಾಳೆ ಸ್ಟಾರ್ ಕೊಡ್ತಾರೆ ಆತರ ನನ್ಗೆ ಒಂದ
ಎಷ್ಟು ನಕ್ಷತ್ರಗಳನ್ನ ಕೊಡ್ತಿದೀ
ನಮ್ಗೆ ನನಗೆ ಮೂರ್ ಕೊಟ್ಟಿದ್ರು ಒಂದ ಮೂರು ಸಲ ನಾನು ಚೆನ್ನಾಗ್ ಮಾಡ್ಕೊಂಡ್ ಹೋಗಿದ್ದೆ ಮೂರು ನಕ್ಷತ್ರಗಳು ಕೊಟ್ಟಿದ್ರು
ಮತ್ತೆ ಯಾವ್ಯಾವ ಆಟಗಳನ್ನ ಆಡಿಸ್ತಾ ಇದ್ರು ಒಳಾಂಗಣ ಹೊರಾಂಗಣ
ಅಂದ್ರೆ ಕನ್ನ ಮುುಚ್ಚೆ ಆಡಿಸತಿದ್ರು ಪರಮುಚ್ಚಾಡಿಸ್ತಿ
ಕಣ್ಣ ಮುಚ್ಚ ಅಂದ್ರೆ ಯಾವ್ ತರ ಆಡದು
ನಮ ನಮ್ಮ ಮ್ಯಾಮು ಏನ್ ಮಾಡ್ತಿದ್ದ ಅಂದ್ರೆ ಒಬ್ಬರಿಗೆ ಆ ಆಸ್ಪಾಸ್ ಅಂತ ಹೇಳ್ತಿದ್ರು ಆದ್ಮೇಲೆ ಓ ಔಟ್ ಆಗಿರೋರ್ನ ಮ್ಯಾಮ್ ಕಣ್ ಮುಚ್ಕೊಂಡು ಈತರ ಹೇಳ್ತಿದ್ರು. ಯಾರು ಕಲ್ಲ ಇದು ಯಾರು ಇದು ಯಾರು ಅಂತ ಹೇಳ್ತಿದ್ರು ಇವಾಗ ನಾವು ಹ್ಮ್ ಒಬ್ರನ್ನ ತೋರ್ಸಿ ಹೇಳಿದ್ರೆ ಅವರ ಹೆಸರು ಹೇಳಿದ್ರೆ ಅದುರಾ ತಪ್ಪು ಆದ್ರೆ ಅವ್ರನ್ನ ಬಚ್ಚಿಕ್ಕೋ ಹೋಗು ಬಚ್ಚಿಕ್ಕೊ ಹೋಗು ಅನ್ನೋದು ಅವ್ರೋಗಿ ಬಚ್ಚಿಕೊಳ್ಳೋದು. ಮತ್ತೆ ನಾವು ಕರೆಕ್ಟ್ ಆಗಿ ಹೇಳಿದ್ರೆ ಅವ್ರನ್ ಕರ್ ದು ಕಣ್ಣ ಕಣ್ ಮುುಚ್ಚಿ ಹೇಳ್ತಿದ್ರು. ಉ
ಹಾ
ಕರೆಕ್ಟ್ ಆಗಿ ಹೇಳಿಲ್ಲೇ ಅವರು ಅವ್ರನ್ನ ಬಚಿಕೊಳ್ಳಿ ಅಂತ ಹೇಳೋದು. ಮತ್ತೆಲ್ ಯಾರ್ ನಾವು ಯಾರ ಹೆಸರುನು ಕರಾಗಿ ಹೇಳಿಲ್ಲ ಅಂದ್ರೆ ಹಂಗೆ ಇದ್ ಇರೋದು ಮತ್ತೆ ಅವ್ರು ನಮ್ಗೆ ಹೇಳ್ತಿದ್ರಲ್ವಾ ಆ ಹೋಗಿ ಹುಡ್ಕೊಂಡ್ ಬನ್ನಿ ಅಂತ ಹುಡ್ಕೋ ಅವ್ರನ್ನ ಹುಡು ಕದ್ರೆ ಆವಾಗ ನಾವು ಗೆದ್ದಂಗೆ.
ಹಾ ಹಾ
ಹ್ಮ್ ನೀವು ನಿಮ್ಮ ಬಾಲ್ಯದಲ್ಲಿ ಯಾವ ತರ ನಿಮ್ಮ ಬಾಲ್ಯದಲ್ಲಿ ಯಾವ ಆಟ ಆಡ್ತಿದ್ರಿ ಆಡ್ಸ್ತಿದ್ರು ಇಲ್ಲ
ನಮ್ ಬಾಲ್ಯದಲ್ಲಿ
ಹ್ಮ್
ಕಬಡ್ಡಿ ಕಡ್ ಅದೆಲ್ಲ ಆಡ್ತ ನೀವು ಕಬಡ್ಡಿ ಆಡ್ತೀರಿ.
ಹಾ
ಹಲೋ
ತಿದ್ವಿ ಕಬಡಿ
ಹಾ
ಹಂಗಂದ್ರೆ ಗೆರೆ ಇಲ್ಲೇ ಇರ್ತಿತ್ತು.
ಹಾ
ನಿಮ್ಗೆ ಮತ್ತೆ ಏನ್ ಆಟ ಆಡಿಸ್ತಿದ್ರು.
ಸೊಪ್ಪುನ ಮುಟ್ಟ ಆಟ ಸೊಪ್ಪುನ ಮದ್ಯೆ ಇಡ್ತಾರೆ ಎರಡು ಜನ ಆ ಕಡೆ ಮೇಡಂ ಬಂತ ಯಾರು ಮೊದಲು ಸೋಪ್ಪ್ ತಗೊಂಡ್ ಹೋಗ್ತಾರೋ ಅವರೇ ವಿನ್ನು ಅದರ ಗುಂಪುಗಳನ್ನ ಮಾಡ್ಕೊಂಡ್ ಆಡ್ತಿದ್ವಿ ಲಗೋರಿಗಳ್ ಮಾಡ್ತಾ ಇದ್ವಿ.
ಹೌದಾ ನಾವು ಮತ್ತೆ ನಮ್ಗೆ
ತಿದ್ರಾ
ಆಡ್ತಿದ್ವಿ ಮತ್ತೆ ನಮ್ಗೆ ಹೆಂಗೆ ಆಡ್ಸ್ತಿದ್ರ್ ಅಂದ್ರೆ ಆ ನಿಲ್ ಎಲ್ಲಾರ್ನೂ ಸಾಲಾಗಿ ನಿಲ್ಸಿ. ಕಣ್ಣು ಒಂದ್ರೆ ಕಣ್ಣು ಮುಚ್ಚಬೇಕು. ಮೂಗೊಂದು ಮುಟ್ಬೇಕು ಆತರ ಆಡ್ಸಿ ದ್ರು ತುಂಬಾ ಇಷ್ಟ ಆಗ್ತಿ ಅಂದ್ರೆ ಕೆ ಹಂಗ್ ಹಿಂಗೆ ನೋಡಿ ತಕ್ಷಣ ಹೇಳಿದ್ರೆ ನಾವೇ ಒಂದೊಂದ್ಸಲ ಮರ್ತ್ ಹೋಗ್ತೀವಲ್ವ. ಅವಾಗ ಔಟ್ಟು ಯಾರು ಇವಾಗ ಲಾಸ್ಟ್ ಅಲ್ಲಿ ಮುಟ್ಕೊಂತಾರೆ ಅವ್ರು ಔಟ್ ಆಡ್ತಾರೆ ಹ ಕೆರೆ ದಡನು ಅದು ಅದಂತೂ ಫುಲ್ಲು ಚೆನ್ನಾಗಿರ್ತಿತ್ತು ಜೋರಾಗಿ ಜಗಿಯೋದು ಆತರ ಎಲ್ಲಾ ಮಾಡ್ತಿದ್ವಿ.
ಹಾ ಹ್ಮ್ ಹ್ಮ್
ಅದು ತುಂಬಾ ಚೆನ್ನ
ಹಾ ಹೌದೌದು ತುಂಬಾ ಚೆನ್ನಾಗಿ ಇವಾಗೆಲ್ಲ ಅಷ್ಟ ಅಷ್ಟು ಆಟ ಆಡಕ್ ಆಗಲ್ಲ ಅವ
ಹೌದು
ಮತ್ತೆ
ಹೇಳ್ಬೇಕು ನೋಡಿ
ಹ್ಮ್
ಅಂದ್ರೆ ಅವಾಗಿನ ಆಟಗಳು ತುಂಬಾ ಚೆನ್ನಾಗಿರ್ತಿತ್ತು
ಚೆನ್ನಾಗಿರ್ತಿತ್ತು ಹೌದೌ
ನಾವ್ ನಾನಂತೂ ತುಂಬಾ ಅಂದ್ರೆ ಆಟ ಆಡೋದಂದ್ರೆ ತುಂಬಾ ಇಷ್ಟ ನನಗೆ ಸ್ಕೂಲಲ್ಲಿ ಮಾತ್ರ ಆಟಾಡ್ಬೇಕು ಮನೆಗೋದ್ರೆ ನಾವಮ್ಮ ಆಟಾಡದಕ್ ಬಿಡ್ತಿರ್ಲಿಲ್ಲ
ಹಾಂ
ನನ್ಗೆ ಸ್ಕೂಲಲ್ಲಿ ನಾನು ತುಂಬಾ ಚೆನ್ನಾಗಿ ಅವ್ರ ಜೊತೆ ಎಲ್ಲ ಆಟಾಡೋದಂದ್ರೆ ನನ್ಗೆ ತುಂಬಾ ಇಷ್ಟ
ಹಾ ಹಾ
ಹ್ಮ್
ಅಂದರೆ ನಿಮಗೆ ಒಳ್ಳೆ ಚೆನ್ನಾಗಿ ಆಟ ಆಡಿಸ್ತೀನವಿ
ಹಾ ನಮ್ ಮ್ಯಾಮು ಅವರು ಅಷ್ಟೇ ನಮ್ ನಮ್ಗೆ ಎಲ್ಲಾರ್ಗೂ ಅಂದ್ರೆ ಆಸಕ್ತಿ ಉಡ್ಸ್ತಿತ್ ಅವ್ರು ಅದು ಇದು ಗೇಮ್ ಆಡ್ಸಿ ಅವರು ಚಾಕ್ಲೇಟ್ ಕೊಟ್ಟು ಆಥರ ಎಲ್ಲಾ ಮಾಡಿದ್ರೆ ನಮಗು ತುಂಬಾ ಆಸಕ್ತಿ ಬರುತ್ತೆ ಅಲ್ವಾ ಹೌದು ಹಿಂಗ್ ಮಾಡ್ಬೇಕು ಹೌದು ಹಿಂಗ್ ಮಾಡ್ಬೇಕು ಅಂತ
ಹೌದು ಹೌದು ನೀವು ಹಾಂ ಆ ಶಾಲೆಯ ಸಮಯದಲ್ಲಿ ಪರೀಕ್ಷೆಗೆ ಹೇಗೆ ಸಿದ್ಧತೆಗಳನ್ನ ಮಾಡ್ತಿದ್ದೀವಿ ಹೋಗ್ತಾನೆ ಇರ್ಲಿಲ್ಲ ಮತ್ತ ನಾವೆಲ್ಲೂ ಚೆಕ್ತೇವೆ ಅದು ಏನ್ ಬರಿತಾ ಇದೋ ನಮ್ಗೆ ಗೊತ್ತ
ಹೌದು ಬರ್ಲಿಲ್ಲ ಅಂದ್ರು ಅವ್ರೇ ಬೋರ್ಡ್ ಮೇಲೆ ಬರ್ದು ತೋರ್ಸ್ತಿದ್ರು ಇದನ್ನೇ ಬರೀರಿ ಇಲ್ಲಿ ಅ
ಒಡಿತಾ ಇದ್ರಾ ಒಡಿತಾ ಇದ್ರು ಅಲ್ವಾವಾಗ
ಹ ಹಾ ಇಲ್ಲ ನಮ್ಗೆ ಹೊಡತಿರ್ಲಿಲ್ಲ ಇದನ್ನೇ ಬರೀರಿ ಇದನ್ನೇ ಬರಿ ರಿ ಅಂತ ಹೇಳ್ತಿದ್ರು
ಹ ಹೊಡಿತಾನೆ ಐ ಇವ ಅವಾವಾಗ ಹೊಡಿತಾ ಇದ್ರಿ
ಹೌದಾ ನಮ್ಗೆ ಇಲ್ಲ ಹೊಡತಿರ್ಲಿಲ್ಲ ಪನಿಷ್ಮೆಂಟ್ ಕೊಡ್ತಿದ್ರು
ಹೌ ಶಿಕ್ಷೆಗಳನ್ನ ಕೊಡ್ತಿದ್ದವಿ
ಹೌದು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹೇಳ್ತಿದ್ರು ಅದಂತರ ಮಾಡೋದಕ್ ತುಂಬಾ ಇಷ್ಟ ಆಗ್ತಿತ್ತು
ಹ್ಮ್
ಹಾ ಮತ್ತೆ ಟೋಪಿ ಅಮ್ಮ ಟೋಪಿ ಎಂತ ಆಡ್ಸತಿದ್ರು
ಹಾ ಅದನ್ನ ನಾವು ಆಡ್ತಿದ್ವಿ
ರವಂಡ ಸೋಟಾಗಿರೋರು ಮಧ್ಯದಲ್ಲಿ ನಿಂತ್ಕೊಂಡು ಅವ್ರ ಸುತ್ತ ಹೊಡ್ಬೇಕು ಟೋಪಿ ಅಮ್ಮ ಟೋಪಿ ಅಂತ ಲಾಸ್ಟ್ ಅಲ್ಲಿ ಅವಾಗ ಈ ನಮ್ಗೆ ಯಾರ ಮೇಲೆ ಇಷ್ಟ ಆದ್ರೆ ಅವರು ಮತ್ತೆ ಆಡೋದು ಆತರ ಚೆನ್ನಾಗಿರ್ತಿತ್ತು
ಹಾಂ ಹಾಂ
ಮತ್ತೆ ನಿಮ್ ನಿನ್ಗೂ ಆತರ ಅನುಭೂತಿ ಆಗಿದ್ಯಾ.
ಹೇಳ್ತಾ ಇದ್ದಾಗ ನನ್ಗು ಎಲ್ಲಾ
ಹ್ಮ
ಮತ್ತೆ ಊಟ ಬಿಸಿ ಊಟ ಎಲ್ಲಾ ಹೇಗಿರ್ತತ್ ಶಾಲೇಲಿ ನೀವು ಎಲ್ಲಿ ಹೋಗ್ಬೇಕ್
ನಾವು ಹಾ ನಮ್ಗೆ ಚೆನ್ನಾಗಿ ಮಾಡ್ತಿದ್ರು ಅಲ್ಲಿ ಒಬ್ಬ್ರು ಇದ್ರು. ಆಯಾ ಅವ್ರ ಒಬ್ಬ್ರಿ ದ್ರು ಅವ್ರು ತುಂಬಾ ಚೆನ್ನಾಗ್ ಮಾಡ್ತಿದ್ರು ಅಂದ್ರೆ
ಹಾ ಹಾ.
ಎಲ್ಲ ತುಂಬಾ ನೈಸ್ ಮಾಡಿ ಕೊಡ್ತೀ ತುಂಬಾ ಅದೆಲ್ಲ ಎಷ್ಟು ನೀಡಿದಾರೋ ಅದೆಲ್ಲ ತಿನ್ಬಿಡ್ಬೇಕಿತ್ತು ಸ್ವಲ್ಪನೂ ಬಿಡ್ಬಾರ್ದಿತ್ತು ಅಲ್ಲಿ. ತಿನ್ರಿ ತಿನ್ರೀ ಅಂತ ತಿನ್ಸಿದ್ರು. ಅವಾಗಂತೂ ತಿನ್ನೋದಕ್ಕಿಂತೂ ಆಡೋದೇ ತುಂಬಾ ಇಷ್ಟ ನನಿಗಂತು.
ಹಾ ಹಾ.
ಅವಾಗಂದ್ರೆ ಚಿಕ್ಕವರು ಇದ್ದಾಗ ಹಂಗೆ ಅಲ್ವಾ ನಮ್ಗೆ ತುಂಬಾ ಇಷ್ಟ ಆಡೋದೇ ಇಷ್ ಇಷ್ಟ ಇರುತ್ತೆ ತಿನ್ನೋದ್ರ ಮೇಲೆ ಅಷ್ಟೊಂದು ಏನ್ ಗಮನ ಇರದಿಲ್ಲ. ಆಟ ಆಡೋದು ಅಲ್ಲಿ ಇಲ್ಲಿ ಇದ್ಮಾಡೋದೇ ಇರುತ್ತೆ. ಹಾ. ನಾನಂತೂ ಏನ್ ಅದ್ ಏನ್ ಬೇಕಂದ್ರು ಹಟ ಮಾಡ್ತಿದ್ದೆ ಅದ್ಬೇಕ್ ಕಿದ್ ಬೇಕು ಅಂತ ನೀವು ಹಂಗೇನಾ.
ಓ ನಮ್ಮನೇಲಿ ಅದು ಇಲ್ಲ. ಹ್ಮಂ ಸಮಾಧಾನ
ನಾನು ನಮ್ಮಮ್ಮ ಅವ್ರ ಹತ್ರ ಹಟ ಮಾಡೋದಿಕ್ಕಿಂತೂ ನಮ್ಮ ಅಜ್ಜಿ ತಾತ ಹತ್ರ ಜಾಸ್ತಿ ಹಟ ಮಾಡ್ತಿದ್ದೆ.
ಹೌದಾ ಹಾ.
ಹ್ಮ್. ಹೆಂಗ್ ಅನ್ಸುತ್ತೆ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ.
ಹೌದು ಹೌದು ಹೌ ಆಮೇಲೆ ಈ ಮಕ್ಕಳ ದಿನಾಚರಣೆೆಯಲ್ಲಿ ಹೇಗೆ ಆಟ ಆಡಿಸ್ತೀರಿ.
ಆ.
ಮಕ್ಕಳ ದಿನಾಚರಣೆ ಅಂತ ಮಾಡ್ತಿದ್ರಲ್ಲ ಅವಾಗ ನೀವ ಆಟ ಆಡಸ್ತಿದ್ರ ಇಲ್ಲ ಶಾಲೆನಲ್ಲಿ.
ಹೌದು ಎಲ್ಲಾರಿಗೂ ಸ್ಪರ್ಧೆೆಗೆ ಇರ್ತಿದ್ರು ತುಂಬಾ ಚೆನ್ನಾಗಿ ಇರ್ತಿತ್ತದು ಬ ಮಾನಗ್ಲೂ ಕೊಡ್ತಿದ್ದು.
ಹಾಂ ಹಾ ಹಾ.
ನಂಗ ನಮ್ಗೆ ಯಾವ್ದೆ ಇಲ್ಲ ಅಂತೆ. ಚೆನ್ನಾಗಿ ಅನ್ಸ್ತಿ ಇತ್ತು.
ಸರಿ ಸರಿ ಆಯ್
ಇವಾಗ ಯಾರು ಆತರ ಹಂ ಇರಲ್ಲ.
ಸರಿ, ಸರಿ ಇಡ್ತೀರಾ.
ಮತ್ತೆ.
ನೀವೇಗ ಕಟ್ ಮಾಡಿ
ಇಲ್ಲ
ಹ
ಹಾಂ ಹಾ ಸರಿಡಿ ಇಲ್ಲ
ಇಡೀ ಕಟ್ ಮಾಡಿ ಕಟ್ ಮಾಡಿ